ಹಲೋ ಕೇಳಸ್ತಾ ಇದ್ಯಾ
ಕೆಲ್ಸಿದಯಾ
ಹಾ ಇವಾಗ ಕೇೇಳಿಸತಾ ಇದೆ
ಹಾ ಏನ್ ಮಾಡ್ತಿದ್ರಿ
ನಾನ್ ಕುೂತ್ಕೊಂಡಿದ್ದೆ ನೀವ್ ನ್ ಮಾಡ್ತಿದ್ರಿ
ನಾವ ಇನ್ನೇ ಮಾಡಣ ಮನೆಯಲ್ಲೇ ಕೂತಿದೀವಿ ನಾವುನು
ಹೌದಾ ಏನ್ ತಿಂದ್ರಿ
ನಾನು ಇವತ್ತು ಹೋಟ್ಲಲ್ ಪಲಾವ್ತೀನಿ ನಮ್ಮಅಮ್ಮ ಇವತ್ ಪಟ್ಟೆ ಹೋಗತಿಿತ್ತು
ಹ್ಮ ಹಾ
ಅದ್ರಿಂದ ಲೇಟ್ ಆಗತಿೇವಿ ಹೋಟ್ಲ ತಂತನ್ಿ ನೀವು ಅಂತೂ ನಾನು ನಮ ತಮ್ಮ ತನ್ಿ
ನಿಮಗ್ ತಮ್ಮ ಇದ್ದಾರಾ
ಅಂದ್ರೆ ನಮ್ಮ್ ಅಕ್ಕ ಅರುಣಾಕ ಅಂತ ಇತ್ತಲ್ಲ ಅವ್ರ ಮಗ
ಹೌದಾ ತಿಿಂದ ರಾಮ
ಹಾ ತಿಂಡ ಅವವಾಲನೆ ತಿಿ
ಅವ್ರಲ್ಲ ನಿಮ್ ಮನೆಯಲ್ಲೇ ಇರ್ತಾರ ನಿಮ ತಮ್ಮ
ಅಂದ್ರೆ ಅಂದ್ರೆ ಅಳ್ಳಿಪುರ್ದಲ್ಲಿ ನೋವೆಲ್ ಸ್ಕೂಲ್ ವಾತಾವರಣೆ
ಹಾ
ಗ್ಲೋಬಲ್ ಗ್ಲೋಬಲ್ ನೋಬೆಲ್ ಸ್ಕೂಲ್ ವಾತವನಿ ರಜಾ ಕೊಟ್ಟವರು ಅದರಿಂದ ಇಲ್ಲೇ ಬಂದವನಿ
ಹೌದಾ ಇನ್ನ ಸ್ಕೂಲ್ ಸ್ಟಾರ್ಟ್ ಆಗಿಲ್ವಾ ಹಂಗಾದ್ರೆ
ಇಲ್ಲ ಸ್ಟಾರ್ಟ್ ಆಗಿ ಒಂದ್ ವಾರ ಏನೋ ರಜೆ ಕೊಟ್ಟವ್ರ ಏನ್ಂತಕ್ಕ ಗೊತ್ತಿಲ್ಲ
ಹ ಹಾ
ಅದರಿಂದ ಇಲ್ಲ ಅವನ
ಹ್ಮ್
ಹ್ಮ್ ಅವನ್ಿದ್ರೆ ಒಬ್ರು ಯಾರನ್ನ ಇರ್ಲೇಬೇಕಕ್ ಮನೆಯಲ್ಲಿ
ಹೌದಾ ಇನ್ನು ಚಿಕ್ಕ ಹುಡುಗನಾ
ಚಿಕ್ಕ ಹುಗನ ನೀವು ಒಂದನೇ ಕ್ಲಾಸ್ಗೆ ನೋಡ್ತಾನ ಅಷ್ಟೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ
ಹೌದಾ
ಹ್ಮ್
ಹ್ಮ
ಆ
ಮತ್ತೆ ಅಂದೆ
ಹಏ ಹೇಳ್ಬೇಕೇಕ್ ನೀವ ಇನ್ನೊಂದ್ ಕತೆ ಆದಾನ ಹೇಳ್ತಿ ನೀಗೆ
ಹಾ ಇದು ಕೇಳಿದ್ರೆ ಮಂತ್ರಾಲಯಕ್ಕೆ ಎಷ್ಟಾಗುತ್ತೆ ಅಂತ
ಹ ಅಯ್ಯೋ ರಾತ್ರಿ ನಾವ ಯಾವ್ದ ಟೆನ್ಷನ್ ಅಲ್ಲ ಇದ್ವಿ ಅವರು ಗಾಡಿಯ ಅವ್ರ ಫೋನ್ ಹಾಕಿದ್ವಿ
ಹಾ
ಅವ್ರು ಬರ್ತಿದ್ದ ಜಣ ಇವತ್ತು ಇವತ್ತು ಹನ್ನೆರಡು ಗಂಟೆ ಅಷ್ಟೊತ್ತು ಬರುದ ಗಾಡಿ
ಹಾ
ಅದ್ರಂದ ಅದ್ರ ಇದಲ್ಲಿ ಇದು ನಾವು ಕೇಳಕ್ ಹೋೋಗಿಲ್ಲ
ಹಾ
ಹ್ಮ ಅದೇ ಬಳ್ಳಾರ
ಈ ಕಾರ್ ತಗೋತಿದ್ದೀರಾ ಮತ್ತೆ ಂತೆ
ಕರಳ ಟೆಂಪೋ
ಟೆಂಪಲ್ ಇವತ್ ಬರುತ್ತಾ ಹಂಗಾದ್ರೆ
ಹನ್ನೆರಡು ಗಂಟೆ ಅಷ್ಟ ಅದಕ್ ಸಾವರ ಮಾತ್ರ ಬರುತ್ತೆ ಅಂತ ನೋಟಿಫಿಕೇಶನ್ ಕಳ್ಸವ್ರಿ
ಹಾ
ಬಟ್ ಎಷ್ಟತ್ತು ಬರುತ್ತೋ ಗೊತ್ತಿಲ್ಲ ಇನ್ನ ಬಂದಿದ ತಕ್ಷಣ ಫೋನ್ ಹಾಕ್ತಾರ ಹೋಗ್ತಾ ಬರ್ಬೇಕು
ಯಾವ ಶೋರೂಮ
ಚಿಕ್ಕಬಳಾಪಡಾ ಮಹೀಂದ್ರಶರಂ
ಮತ್ತೆ ಸ್ವೀಟ
ಸ್ೀಟು ಫಸ್ಟ್ ಒಂದಗ್ ಬರ್ಲಿ ನಮ್ಮ ರಾಣಿ ಅದಕ್ಕೆ ಕಾಯ್ತಾ ಇದಿ
ಹ್ಮ ಹಾ
ಹ್ಮ್
ಅಲ್ ನಿಲ್ಸೋದಕ್ಕೆಲ್ಲ ಜಾಗ ಇದ ನಿ್ ಮನೆ ಹತ್ರ
ಹಾ ನಮ್ ಮನೆ ಹತ್ರನಾ ಹ್ಮ್ ಇದಾಗ ಇದೆ
ಹೌದ
ಹ್ಮ್
ಹ್ಮ
ಒಂದ್ ಕಾರು ಒಂದು ಕ್ಯಾಂಟರು ಇನ್ನೊಂದ ಕಾರ್ ನಿಲ್ಸ್ತಿದ್ವು ನಾವು
ಹಾ ಹಾ ಎರಡು ಕಾರ್ ಇದ್ಯಾ ನಿಮ್ಮ್ ಹತ್ರ
ಅಂಗ್ರೆ ಗೌರೀಬ್ನಲ್ಲ ಯಾರೊಬ್ರು ಸ್ವಾಮಿ ಅವರು ಅವ್ರೇ
ಹಾ
ಅವರು ಎಲ್ಲ ನೋ ಹ್ಬೇಕಂದ್ರೆ ನಾವು ಹಬ್ಬದಿಿಂದ ಕರ್ಕೊಂಡು ಹೋಗ್ತೀವಿ ಡ್ರೈವರಗಿ ಅದರಿಂದ ಅವರು ನೈಟ್ ಟೈಮ್ ಲೇಟ್ ಆದ್ರರೆ ಯಾಕಬೇಕೇಕು ಹೋಗ್ ನೀ ಕಾರ್ ತಂಡು ಬೆಳಿಗ್ಗೆ ತಾಬಂದು ನಿಲ್ ಅಂತಾರೆೀ
ಹಾ
ಅವಾಗ ತಾ ಬರ್ತಾರ ನಾ ಬ
ಹ ಹ್ಮ್
ಮತ್ತೆ
ಮತ್ತೆ ಏನಿಲ್ಲ ನೀವೇ ಹೇಳ್ಬೇಕು
ಅ್ದಾಯನಲ್ಲ ಅಪ್ಪ ಈ ತಿರುಪತಿ ಮಂತ್ರಾಲಯ ಇದುವರ್ಗೋಯಿಲ್ ನೀವು
ಹ ಹೋಗಿದ್ದೀವಿ ಇವಾಗ ಮತ್ತೆ ಹೋಗ್ಬೇಕು ಅಂತ
ಹಾ ಮತ್ತ ಇದ್ರೆ ಒಂದ್ಸರಿ ಇದಕ್ಕೆ ರೂ ಬರ್ಬೋದಲ್ ನೀವು
ರಾಜಕ್ಕೆ
ಕೊಟಿಯೂರು ಕೇರಳ
ಹಾ ಅದೆಲ್ಲ ಗೊತ್ತಿಲ್ಲ
ಗೊತ್ತಿಲ್ಲ
ಹ್ಮ್ ಹ್ಮ್ ಗೊತ್ತಿಲ್ಲ ಅವೆಲ್ಲ
ಹ ನಮ್ಮ್ ಹುಡುಗರು ನಮ್ಮ್ ಹುಡುಗರು ಹುಡುಗರು ಒಬ್ಬೊಬ್ರ ಒಬ್ಬೊಬ್ರೇ ಹಕ್ ಬರ್ತ ಅವ್ರಲ್ಲಿ ಫೇಮಸ್ ಆಗ್ಬಿಟ್ಟೈತೆ ನಿಲ್ ಮಸಲ್ಲಿ ಎಲ್ರುೂ ಕಲ್ಸಿ ಕಲ್ಸಿ ಕಲ್ಸಿ ಎಲ್ರು ಹೋಗ್ತಾರ ಇವಾಗ
ಹ್ಮ್, ನಾವ್ ನೋಡಿಲ್ಲ, ಅದನ್ನ. ..
ಹಾ ..
ಹ್ಮ ..
.. ಮತ್ತೆ, ಇನ್ನೇನು, ಸಮಾಚಾರ. ...
ಮತ್ತೆ, ಏನಿಲ್ಲ! ನೀವೇ, ಹೇಳ್ಬೇಕು. ..
ಮಾತ್ಹೆಎನುಯ್ತುಪ್ಪ. .. ನೀವೇ, ಹೇಳಬೇಕು, ಹೇಳಾ. ..
ಮತ್ತೆ, ಮಧ್ಯಾಹ್ನ ಊಟ. ..
ಹೇಳಪ್ಪಾ .. ಮಧ್ಯಾಹ್ನ, ಊಟ ಮಾಡ್ಬೇಕು! ನಮ್ಮ್ ಅಮ್ಮ ಮಾಡ್ತಾರೆ, ಬಿಸಿ, ಬಿಸಿ, ರೈಸ್, ಏನೆಲ್ಲ. ...
ಹ್ಮ, ಹ್ಮ್ಮ್. ..
ನೀವುಟೆನುಥಿಂಡ್ರಿ, ಬೆಳಿಗ್ಗೆ? ..
ನಾಮುಮನೇಲಿ, ದೋಸೆ ಮಾಡಿದ್ರು. ..
ದೋಸೆ. ..
ಹ್ಮ ...
ಹ್ಮ, ದೋಸೆ, ಈ, ಹ್ಮ್, ಕರೆಕ್ಟಾಗಿ ನೈಸ್ ಆಗಿತ್ತಾ ಇಲ್ಲ, ತೂತುಇಥ. ..
ಹ್ಮ್, ದೋಸೆ, ಹೆಂಗಿರಬೇಕು, ಹಂಗಿತ್ತು, ನಮ್ಮ್ ಮನಲಿ. .. ಹೆಂಗ್, ಬೇಕು, ಹಂಗೆ. .. ಊಟ? ..
ಹೆಂಗಿರ್ಬೇಕು, ಹಂಗೆ ಇತ್ತು. .. ಹಾ ..
ನೀವ್, ಕನ್ನಡ ಯಾವ್ದಾದ್ರರು, ಫಿಲಮ್ ನೋಡ್ತೀರಾ? ..
ಕನ್ನಡವಾ. ..
ಹ್ಮ್ ..
ಕನ್ನಡ, ಕಿಚ್ಚ, ಸುದೀಪ್, ನೋಡಿದೇ, ಅಷ್ಟೇ, ಜಾಸ್ತಿ, ಇನ್ಯಾವು, ನೋಡಕ್ ಹೋಗಿಲ್ಲ. ...
ಹೌದಾ. ..
ಹ್ಮ್ ...
ಹಾ, ಕನ್ನಡ, ಸಾಂಗ್ಸ್, ಎಲ್ಲ ಕೇಳಿದೀರಾ? ..
ಕೇಳಿದ್ದೇವಿ, ಕೇಳಿದ್ದೇವಿ. ..
ಕೇಳಿದ್ರ, ಅಥವಾ, ಬರೀ ರೀಲ್ಸ್ರ್ ಬರದ, ಅಷ್ಟೇನಾ? ..
ಇಲ್ಲ, ಇಲ್ಲ, ಕೇಳಿದೀನಿ, ಪಬ್ಲಿಕ್ ಮೂವೀಸ್ ಬೆಳಿಗ್ಗೆ! ಬೆಳಿಗ್ಗೆ, ಕೆಲ್ಸ ಮಾಡ್ಬೇಕಂದ್ರೆ? ಕಸ ಹೊಡಿಬೇಕಾರೆೆ, ಹಾಕಿ ನೋಡ್ತೀನಿ. ..
ಹೌದಾ .. ಹಾಗಾದ್ರೆ, ಕೇಳಿದೀರ, ಕನ್ನಡ ಸಾಂಗ್ಸು. ..
ಹ್ಮ್ ..
ಹಾ ..
ಮತ್ತೆ, ಇನ್ನೇನ್ ಸಮಾಚಾರ? ...
ಮತ್ತೆ, ಇನ್ನು, ಏನಿಲ್ಲ ನೀವೇ ಹೇಳ್ಬೇಕು? ..
ಹ್ಮ್, ನಮ್ದ್ ಏನಾಯ್ತುಪಾ, ನೀವೇ, ಹೇಳ್ಬೇಕೆಲ್ಲ, ..
ಹ್ಮ್ ..
ಹ್ಮ್, ಯಾವುದಾದು, ನೀವೇ ಹೇಳಿ? ..
ಹ್ಮ್, ನೀನೆಹೇಳು, ನಾಮಧು. ..
ಹ್ಮ್ ... ಡೈಲಿ, ಇಷ್ಟು, ಅದೇ, ನೀನು. .. ನಿದ್ದೆ, ಮಾಡಿ, ಮಾಡಿ, ನಿದ್ದೆ ಕೇಳ್ತಾ ಇದೆ ಅಂಗೆ? ..
ಹೌದಾ ಈ ಸ ಕೆಲ್ಲ ದಿನ ಮಲ್ ಕಪಿತರಾ
ಹ್ಮ್ ಏನ್ ಕೆಲ್ಸ ಇಲ್ಲಾಂದ್ರೆ ಇಷ್ಟ ಅ ಮಕ ಬಿಡ್ತೀನಿ
ಹೌದಾ
ಹ್ಮ್ ಇಲ್ಲಾಂದ್ರೆ ಇಷ್ಟಲತ್ತ ಆದ್ರೆ ದಳ ಬೆಳಗ್ಗೆ ಆತ್ತುು
ಹಾ ಬೆಳಿಗ್ಗೆ ಎಷ್ಟತ್ದೆೋಡದು
ನಾನ ಬೆಳಿಗ್ಗೆ ಡೈಲಿ ಆದ ದೊಳ ಏಳು ಗಂಟೆ ಒಂದೊಂದು ದಿವ್ಸ ನಾಲ್ಕು ಗಂಟೆ ಒಂದೊಂದು ದಿವ್ಸ ಐದು ಗಂಟೆ
ಹಾ ಹಾ
ಹಾ
ಹೌದಾ
ಏನಾನು ಎಚ್ಚರಿಕೆ ಆಗ್ಬಿಟ್ರೆ ಅಷ್ಟೊತ್ಗೆದ್ಬಿಡ್ತೀನಿ ತಿ ಮಲಗೋಗ ನಿದ್ದೆವ್ರಲ್ಲ ಎಚ್ಚರಿಕೆ ಆದ್ರೆ
ಹ್ಮ
ನೀ ಎಂಟ ಗಂಟಗಾ
ಹ್ಮ್ ಎಂಟುವರೆ ಒಂಬತ್ ಗಂಟೆ ಆಗತ್ತೆ
ಹ್ಮ್
ಎಂಟುವರೆ ಒಂಬತ್ ಗಂಟೆ ಆಗುತ್ತೆದೊಳದು
ಪತ್ತಲಕ್ಕ ಸ್ಕೂಲ್ ಬ
ಹ್ಮ್ ಸ್ಕೂಲ್ ಹೋಗಾನ ಅವನು
ಹ್ಮ್
ಹ್ಮ್
ಹೆಂಗ ನಾವ ಯಾವದಾಗ್ಲಿ ಚೆನ್ನಾಗಿತ್ತು ಸ್ಕೂಲ್ ಅದು
ಹ್ಮ್
ಎಲ್ಲಾ ಹಾಳ್ು ಮಾಡಿ ಕಾರ
ಹ್ಮ್ ಇನ್ನೊಂದ್ ವರ್ಷ ಆಮೇಲೆ ಮುಗಿಯುತ್ತೆ ಅವತ್ತುುನ್ ಎಸ್ ಎಸ್ ಎಲ್ಸ
ಹ್ಮ್
ಹ್ಮ ಹ್ಮ್
ಮತ್ತೆನ್ನ ಸರ್ ನೀವ ಹೇಳ್ಬೇಕು
ಮತ್ತೆ ಏನಿಲ್ಲ ನೀವ ಮಧ್ಯಾಹ್ನಕ್ಕೆ ಏನಾದ್ರು ಅನ್ನ ಸಾಂಬಾರ್ ಮಾಡ್ತೀರಾ
ಹಾ ನಾನು ಸಾಂಬಾರ ಮಾಡತ್ ನಮ್ಮ ಅಮ್ಮ
ಮತ್ ನಿಮ್ ಕಾಲೇಜ್ ಯಾವಾಗ ಓಪನ್ ಅಂದ್ರರಿ
ಅನ್ನೆ ನೆಕ್ಸ್ಟ್ ಮಂತ್
ಮುಂದಿನ ತಿಂಲ್ಲಾ
ಹ್ಮ್ ನಾವವಾಗ ಕಾಲೇಜ್ಗೆ ಎಕ್ಸಾಮಗೆವಗದಿನ
ಎಕ್ಸಾಮಂಗಾ
ಹ್ಮ
ಎಕ್ಸಾಮ ಯಾಕಾ ಮುಂದಿನ ತಿಂಲ್ಲನ ಎಕ್ಸಾಮ್
ಹ ನವೆಂಬರ್ ಅಲ್ಲಿ ಎಕ್ಸಾಮ್
ಹಾ ಸರಿತ ಅಲ್ಲ ನವೆಂಬರ್ ಅಲ್ಲಿ ಎಕ್ಸಾಮ್ ಅಂತ ಏನಂದ್ರಿ
ತೋಗ ನ ಕ ಅದು ಕಡುತ್ತ
ಹ ನವೆಂಬರ್ ತನಕ ಹೋಗಲ್ವಾ
ಹಹು
ಹ್ಮ್
ಹೋದ್ರೆ ಸುಮ್ನೆ ಟೈಮ್ ವೇಸ್ಟು ಟೈಮ್ ಪಾಸ ಮಾಡಕ್ಕೆ ಬರ್ತ ಕ ಟೀಚರ್ಸ್ ಲೈಸೆನ್ಸ್ ಹೇಳ್ತಿದ್ರು ಲೈಸೆನ್ಸ್ ಮಾಡ್ತಾರ ಇಲ್ವಾ ಅಂತನ ಗೊತ್ತಾಗಲ್ಲ
ಹಾ ಹಾ ಹಾ
ನಿದ್ಯ ಬರ್ತಾ ಇರ್ತತೆ ನಿಿದಾ ಮಾಡೋದರ ಸಮ ಅಂದ್ಕೊಂಡ್ ಹೊಓಡತಾರ ಅವ್ರು
ಹ್ಮ್
ಅಷ್ಟೇ ಸುಮ್ನೆ ಯಾಗ್ ಬೇಕು ಅಂತ ಬಂದ್ಬಿಟ್ಟೆ ನಿ ಇಲ್ಲಾದ್ರೆ ಇದ್ರೆ ದುಡಿಮೆ ಆದ್ರೂ ಆತೈತೆ ದುಡ್ಡ ಆದ್ೂ ಆತೈತೆ ಅಂತ ಬಂದ್ಬಿಟ್ಟೆ
ಆೌದು ಆದು
ನಿಮಗೂ ನೆಕ್ಸ್ಟ್ ಮಂತ್ ಹಾಲಿಡೇಸ್ ಅಲ್ಲ
ಹ್ಮ್ ಹೌದು
ಹ್ಮ ಮತ್ತೆ ಈ ಕಾಲೇಜಿ ಭ ಕೊತ ತಾನೆ
ಸ್ವಲ್ಪ ಕೆಲ್ಸ ಐತೆ ಬೆಂಗಳೂರ್ ಕಡೆಗೆ ಹೋಗಕ್
ಹ್ಮ
ಹ್ಮ್ ಅಲ್ಲಿ ಸ್ವಲ್ಪ ಕೆಲ್ಸಗಳಾಗೆ ನಂಗ ಯಾರೋ ಕಾಲ್ ಮಾಡ್ತಾ ಇದಾರೆ ನಾನ್ ಮಂಗ ಮಾಡ್ತೀನಿ ಮತ್ತೆ
ಮತ್ತೆ
ಹಾ
ಮತ್ತೆ ಇನ್ನೇನ್ ಸಮಾಚಾರ ಅಂದೆ
ನನ್ಗೆ ಯಾವ್ದೋ ಒಂದ್ ಕಾಸ್ ಬರ್ತೈತೆ ಅದ್ ನೋಡ್ಬಿಟ್ಟು ಮತ್ ಮಾಡ್ತೀನಿ
ಹಾ ಸರಿ ಸರಿ ಸರಿ
ಹ್ಮ್ ಸರಿ